ಹಲೋ ಹಲೋಮ ನಮಸ್ಕಾರ ನಮಸ್ಕಾರ ಏನ್ ಮಾಡತರಿ
ಏನೇನ್ ನೋಡ್ರಿ ಇದೇ ಈಗ ಈಗ ನಮ್ದು ಊಟ ಮುಗಸ್ಕೊಂಡು ಸಮ ಸ್ವಲ್ಪ ಉಂಡಿದ್ದು ಅರ್ಗಸ್ ಕನಕ ಅಡ್ಡಾಡಕ್ ಕು ನೋಡ್ರಿ ಆ ಕಡೆ ಈ ಕಡೆ ಏನ್ ವಿಶೇಷ ಆಯ್ತು ನಿಮ್ ನಿಮಮ್ಮ ಹತ್ರ ಇ ದಿನ ಕೂಡ
ಇವತ್ತು ನಮ್ದು ನಮ ಕಾಲೇಜ್ ಅಲ್ಲಿ ನಮ್ಮ್ ಸೀನಿಯರ್ಸ್ಪಿ ರೋಲ್ ಮಾಡಿದೀ ರ ಬೀಳ್ಕ ಕೊಡುಗೆ ಇತ್ತರಿ ಬಳ್ ಕೊಡುಗೆ ಮಾಡ್ಕೊಟಿ ಫಂಕ್ಷನ್ ಇತ್ರಿ ಅದು ಫಂಕ್ಷನ್ ಮಾಡಿ ಬೆಳ್ಕುಡುಗೆ ಕೊಟ್ಟೇವ್ರ ಅವ್ರಿಗೆ
ಏನೇನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ರರಿ
ಕಾರ್ಯಕ್ರಮ ಅನ್ನ ಕನ್ ಸೀನಿಯರ್ಸ್ಗೆ ಅವ್ರಿಗೆ ಅವ್ರ ಅನಿಸಿಕೆ ಹೇಳಿದ್ರೀ ಅವರು ಅವ ಅವ್ರ ಅನುಭವಗಳು ಏನು ಅವರು ಫೀಲಿಂಗ್ಸ್ ಯಾವ ನಮ್ಮ ಹತ್ರ ತೊಡ್ಕೊಂಡವ್ರಿ ಮತ್ತೆ ನಾವಾದ್ರೂ ಅವವ್ರ ಬಗ್ಗೆ ಅವ್ರ ಭವಿಷ್ಯ ಚಕ್ಕಾಗಿ ಅಮ ಅವ್ರ ಜೂನಿಯರ್ಸು ನಮ ಸೂಪರ್ ಸೀನಿಯರ್ಸು ಅವರು ಕೂಡ ವಲ್ಕಮ್ ಮಾಡಿದ ಅವ್ರಿಗೆ
ಹ್ಮ್ ಅದೇ ರೀತಿ ರ ನಮ ನಮ್ಮ್ ಕಡೆನೂ ಮೊನ್ನೆ ಬೆಳ್ಕೋಡುಗೆ ಆಾರಂಭ ನಡೀತು ಆ ಸಮಾರಂಭ ಆರಂಭದಲ್ಲಿ ಅವರಿಗೆ ಸ್ವಾಗತ ಕೋರ್ಕೊಂತಾರೆ ಸ್ವಾಗತ ಕೋರ್ಕೊಂಡ ನಂತರ ಅವರಿಗೆ ಮತ್ತೆ ಯಾರು ಅತಿಥಿ ಮುಖ್ಯ ಅತಿಥಿಗಳು ಯಾರು ಬರ್ತಿದ್ದಾರೆ ಅವ್ರಿಗೆಲ್ಲ ಹೂಗುಛವನ್ನು ಇಡುವುದರ ಮೂಲಕ ಅವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರ ಆಗಮಿಸ ಮೇಲೆ ಅಲ್ಲಿ ಅವರು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಅನಿಸಿಕೆ ವ್ಯಕ್ತಪಡಿಸಿದ ಮೇಲೆ ಮುಖ್ಯ ಅತಿಥಿ ವ್ಯಕ್ ವತಪಡಿಸ್ತಾರೆ ಅನಿಸಿಕೆಗಳಗಳನ್ನು ತದನಂತರ ಆ ಹ್ಮ ಅಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದ್ದಾರೆ ಅಂತ ಅಧ್ಯಕ್ಷ ಲ್ಲ ಹೇಳಿದ್ಮೇಲೆ ಯಾರ್ಯಾರು ಇ ವಿದ್ಯಾರ್ಥಿಗಳು ಇರ್ತಾರ ವಕ್ತಪಡಿಸಿಸಿದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕೈ ಹಾಕ್ತಾರ ಅಲ್ಲಿ
ಹಾ ರೀ ಹಾ ರೀ ಹೌದ್ರಿ ಹಂಗ ಮಾಡಿ ನದು ಕೂಡ ಮಾತಾಡಂದ್ರ ಮತ್ತೆ ಮತ್ತೆ ನತ್ಯ ಏನತ್ರಿ ಕಾರ್ಯಕ್ರಮ ನೃತ್ಯಗಳು ನೃತ್ಯ ಅವು ಏನಾದ್ ಮಾಡಿದ
ಹೌದ್ರಿ ನೃತ್ಯ ಮಾಡಿದ್ಹ ಭರತನಾಟ್ಯ ನಮ್ಮ ಶಾಸ್ ಶಾಸ್ತ್ರರಿ ಹ್ಮ್ ಹಾಡಾಡದು ಮತ್ತೆ ಶಾಸ್ತ್ರೀಯ ನೃತ್ಯಗಳದಾವ್ರೀ ಭರತನಾಟ್ಯ
ಬಹಳ ಚೆನ್ನಾಗೈತ ರೀಪ ಚೆನ್ನಾಗಯ್ತ್ ಈಗ ನೋಡರು ಒಂದು
ಹ ನಡ್ಸ್ಕೊಟ್ರಿ ಹಾಗೆ ನಡ್ಸ್ಕೊಟ್ರಿ
ಒಂದು ಎಮೋಷನ್ ರೀ ಅವ್ರಿಗೂ ಹನ್ ರೀ ಕಳ್ಸಕ್ ಎಷ್ಟನ ಇಲ್ ನೋಡತ
ಹೌದ್ರಿ ನೆನಪಗಳು ಎಷ್ಟು ನೆನಪಗಳು ಉಳ್ಕೊಂತಾವ್ರೀ ನಮ ಜೊತೆ ಅದು ಮುಂದವ್ರ ಹಾ ಒಂದ್ ರೀತಿ ಬಾಂಧವ್ಯತೆ ಬೆಳದಿ ಇರ್ತತ್ರಿ ನಮ್ ಜೊತೆ ಅವ್ರ ಜೊತೆ ಒಟ್ಟಿ ಕೊೂಡು ಕುಂತು ಓದಿದ್ದು ಓದ್ ಓದಿದ್ದು ಉಂಡಿದ್ದು ಪ್ರತಿಯೊಂದು ನೆನಪ ಉಪ್ಪಗಳು ಕಾಡ್ತಾವ್ರಿ ಬಿಟ್ಟು ಹೋಗೋತ್ತಲ್ಲಿ ಶೈಕ್ಷಣಿಕ ಾಗಿ ಬೇಕಾಗಿೆ ಇರ್ಲಿ ಏನರಾಗಿಲಿ ಒಂದು ನೈತಿಕ ಬಾಂಧವ ತಿ ಅನ್ನೋದು ಬೆಳಕುತ್ತೆ ಅವರ ಮಧ್ಯೆ ಅದನ್ನು ಉ ಕಕಳೋದು ಬರೀ ಬಂದ ಬಂದು ನಾಲ್ಕು ವರ್ಷ ಇಲ್ಲಿ ಕರೆದಿರ್ತೀವ ಅಂದ್ರೆ ಅದು ಲಾ ಒಂದ್ ಹೋಗ ಒಂದ ಕ್ಣ ಮಿಂಚು ಹೋಗ್ಬಿಡ್ತೈತ್ರಿ ಜೀವನದಾಗ
ಹೌ್ರಿ ಈಗ ನೋಡ್ರಿ ಕೆಲವೊಂದ್ಸಲ ್ ಗೆಳೆಯರ ಜೊತಿ ಇಜೆ ಸಂಭ್ರಮಿಸ್ಬೇಕ್ರೀ ಏನೇ ಆಲಿ ಯಾಕಂದ್ರೆ ಈಗಗ್ ಬಂದು ಈ ಕ್ಷಣ ಮುಂದೆ ನೋಡ್ರಿ ಇವಾಗ ಆಗಲ್ಲ ಅವ್ರು ಮುಗತು ಆ ಕ್ಣ ಮತ್ತೆ ಮತ್ತೆ ಬರಲ್ರಿ ಅದ್ಕ್ಕೆ ಮಾಡುವಾಗ ಸಂಭ್ರವಿಸ್ಬೇಕ್ರೀ ಅವ್ರು ಕೂಡ ಎಂಜಾಯ್ ಮಾಡ್ಬೇಕ್ರೀ ಗೆಳ ನಮ್ ಗೆಳೆಯರು ಕೂಡ ಕಾಲ ಅವ್ರು ಕೂಡ ಕಾಲ ಕಳಿಬೇಕು ಅವರು ಕೂಡ
ರಿ ಆದ್ರೂ ಬಿಟ್ಟೋದು ಒಂದು ಬಾಳ ದುಃಖ ಅನ್ಸ್ತೇತ್ರಿ ಬಿ ಬಿಟ್ಟ ಹೋಗೋದು್ ಬಾಳ ದುಖಾನ್ಸ
ಅನಿವಾರ್ಯ ರೀ ಅದು ಬಿಟ್ಟು ಹೋಗಕ ಏನು ಮಾಡಕ ಆಗಲ್ರರಿ
ಅದ ಹೋಗ್ಲಿ ನಿಮ್ಮ ನಿಮ
ಮಳೇ ಆಗೇತ್ ನೋಡ್ರಿ ಅವತ್ ಮುಂಜಾನೇೆಯಲ್ಲಿ ಶಾಪುರ ಬ ಗುಡಿಯಾಗ ಆೈತ್ರಿ ಮಳೆ ಅದು ಎಷ್ಟೋ ದಿವಸದಿಂದ ಹಾಗ್ಯಾದ್ರೆ
ಆದ್ರೂ ಈ ವರ್ಷ ಬರಗಾಲ ಬಂದತ್ ಬಿಡ್ರಿ
ಬರ್ಗಲ್ರರಿ ಏನ್ ಮಾಡ್ ತ್ರಿ ಇವವಾಗಿ ಈಗ ಒಂದು ಎರಡ್ ಮೂರ್ ದಿನ ಐತ್ರಿ ಮಳೆ ಆಾಕತಿ
ಹ್ಮ್ ಎಲ್ಲಿನೂ ಎಲ್ಲಿನೂ ಬಂದಿತ್ತಲ್ರಿ ಅದ್ರ ಕಾರಣಕ್ಕ ಎಲ್ಲಾ ಮೋಡಗಳು ನಮ್ ಸೌ ಸೌತ್ ಆಫ್ರಿಕಾ ಹತ್ರ ಹೋಗಿದ್ದ ಕಾರಣಕ್ಕ ನಮ್ ಸೈಡ್ ಮಳಿನೇ ಇಲ್ಲ ಎಲ್ಲಾ ಮೂ ಮೋಡಗಳ ಇದ್ರುನು ಮೋಡ ಕವಿತದೆ ಆದ್ರೂ ಮಳಿ ಬರೋದಿಲ್ರಿ ಬಹಳ ನ ನಷ್ಟ ಹೊಂದ್ಬೇಕಾದ್ರೆ ಮಳೆ ಬೇಕ ಕಂದಾಗ ಅ್ ಜನಿಗೆ ಮಳಿ ಬರೋದಿಲ್ಲ ಮಳೆ ಬ್ಯಾಡ ಅಂದಾಗ ಮಳಿ ಬರ್ತ ಈ ಕಡೆ ಬೆಳೆನುೂಲ ಈ ಕಡೆ ಜೀವನ ನಡೆಸೋುದು ಕಷ್ಟ ಬಹಳ ಅನುಭವ ಬಹಳ ಕಷ್ಟ ನೋವು ಗಳನ್ನು ಅರ್ತಕೊಂಡು ಹೋಗ್ಬೇಕ್ರಿ ಅದಕ್ಕೆ ಒಂದ್ ಕ ಕೊಟೇಶನ್ ಐತ್ರಿ ಕಾರಣಗಳಿಂದ ಜೀವನ ಬದಲಾಗ್ಬೇಕ್ರಗ ಹೊರತ್ ಕಾರಣಗಳನ್ ಜೀವನ ಬದ್ಲಾಗಬೇಕ್ರಿ ಹೊರತು ಕಾರಣಗಳ ಜೀವನ ಆಗ್ಬ್ಯಾಡ್ದ್ರಿ ಇದೇ ರೀತಿಯು ನಮ್ಮ ಅನುಭವತ್ರು ಹೇಳ
ಹ್ಮ ನೋಡ್ರಿ ಪರಿ ಇದಕ್ ಹೌದ್ರಿ ಹೇಳ್ರ ಅವ್ರ ಹೇಳದ ಪರಿ ಐತ್ರಿ ಪರಿಸರ ಪರಿಸರವಿದ್ರ ವರದದು ಹೋದ್ರೆ ಅ್ರ ನಮ್ ಇರು ಬರುತ್ರಿ ಅದು ಪರಿಸರ ನೋಡ್ರಿ ಇವಾಗ ಎಲ್ಲಾ ಿರಾನ್ ಮ ಮ ಅಮೆರಿಕಾ ಇ ಎಲ್ಲ ಆಯ್ು ಯುದ್ಧ ೇರಿ ಅವರು ಕಂಟಿನ್ಯಸ್ ಅವರು ಪದೇ ಪದೇ ಯುದ್ಧ ಮಾಡೋುದದ್ರಿಂದ ಎಷ್ಟೋ ಆ ನಮ್ಗ ಅಮ್ಮ ಇದ ಇರ್ತವ್ರಿ ಬ ಅವು ಹನ್್ರೀ ಎಷ್ಟು ಆಮ್ಲಗಳು ಆದ್ರಿಂದ ಪ ಪ ಪರಿಸರ ಮಾಲಿನ್ಯ ಅದೇ ಪರಿಸರ ಮನೆನೆೇ ಜಾಸ್ತಿ ಆಗೈತ್ರಿ ಹಿಂಗ ಜಾಸ್ತಿಿಯಾಗಿ ಸತಿ ನಮ್ಮ ದೇಶದಾಗೂ ನಾವು ಕ ಪರಿಸ್ ಪರ ಹೆಂಗ್ ೂಬ್ಕೊಂಡ್ ಗೊತ್ತಿಲ್ರಿ ಪರಿಸರನ ಜಾಸ್ತಿ ಹಾಳ ಮಾಡ ಹಿಂಗಾಗಿ ಅದ್ರ ಪ ಅ ಪರ ನ್ ನೋಡ್ರಿ ಅದ್ಕ್ಕೆ ಪರಿಸರ ನಮ್ಗೆ ಒಳ್ಳ ಇದು ವಿರುದ್ಧ ಹಂಗ್ ಮಾಡತರಿ ಏನ್ ಮಾಡ್ತರಿ ಒನ್ ಕರೆಕ್ಟ್ಗ ಸ್ವಚ್ಛ ಮಾ ಕಾರ್ ಕಾರ್ಖಾನೆಗಳನ್ನು ಹೆಚ್ಚೆಚ್ಚು ತೆಗ್ದಾರೆ ಆ ಕಾರ್ ಕಾರ್ಖಾನೆಯಲ್ಲಿ ಮತ್ತೆ ಅದನ್ನ ಸರಿಯಾಗಿ ನಡ್ಸಲ್ರಿ ಕಾರ್ಖಾನೆ ಅದನ್ನ ಏನೋ ಲೈಸೆನ್ಸ್ ತಗೊಂಡಿರ್ತಾರೀ ಮೊದಲ ಆ ಲೈಸೆನ್ಸ್ ನ ಕರೆಕ್ಟ್ಗ ಯೂಸ್ ಮಾಡ್ಕೊಂತ ಆದ್ರಿಂದ ಒಂದೊಂದು ಎಷ್ಟೋ ಆಮ್ಲಗಳು ಇರ್ತವ್ರೀ ಅದು ಗ್ಯಾಸ್ ಇರ್ತಾವ್ರೀ ಒಂತರ ಬೇರೆ ಗಾಳಿ ಎಲ್ಲಾ ಗಾಳಿ ಎಲ್ಲ ಮಲನಗುಳತ್ರಿ ನೀರ್ ಮಲನಗುಳುತ್ತ
ಇಲ್ ನೋಡ್ರಿ ನಮ್ಮ ಇಡೀ ಜಗತ್ ನಲ್ಲಿ ನೂರು ಪರ್ಸೆಂಟ್ ವಾಟ್ ನೀರಿನಲ್ಲಿ ತೊಂಬತ್ತು ಎಷ್ಟು ರರಿ ಬರ ತೊಂಬತ್ತೇಳಳು ಪಾಯಿಂಟ್ ಪರ್ಸೆಂಟ್್ರೀ ಬರೀ ನೀರ್ಾರೆ ಸಮುದ್ರ ನೀರು ನಾವು ಯೂಸ್ ಬಳಕೆದಲ್ಲಿ ನಾ್ ಮಾಡ್ಕೊಂಡ ಹೋಗಬರ್ ಎರ ದಿಲಿ ಬಳಕೆ ಮಾಡಂಗಲ್ರಿ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಅಷ್ಟೇ ಸಿಹಿ ನೀರ್ ಅದ ರೀ ಆ ಸಿಹಿ ನೀರಲ್ಲಿ ಎರಡು ಪರ್ಸೆಂಟ್ ಮಂ ಮಂಜು ಮಂಜ ಂಿ ಮಂಜಿನ ಮಂಜಿನಾಗ ಇದರಿ ಉಳ್ಕಿದ್ದು ಭೂಮಿ ಒಳಗನೆಮ ಹೌದ್ರಿ ಅದು ಕರಗಿದ್ರೆ ಮಾತ್ರ ಅದು ನೀರ್ ಬರ್ೆ ಅದು ನಮ್ಮ ನಮ್ಮ ಉತ್ತರ ಭಾರತ ಬರದಲ್ರಿ ದಕ್ಷಿಣ ಭಾರತ ಬರದ್ರಿ
ಹೌದ್ರಿ ಹಗಾಗಿ ನೀರಿನ ಚ
ಜೀರೋ ಜೀರೋ ಸೊನ್ನೆ ಪಾಯಿಂಟ್ ಆರು ಆರ್ ಎಂಟ ಪರ್ಸೆಂಟ್ ರೀ ಎಲ್ಲಿದೆ ಅಂದ್ರೆ ಭೂಮಿ ಒಳಗಿರೋದು ವಾಟ್ರಿ ಬೋರ್ವೆಲ್ ಇತರ ಇಲ್ಲಿ ತ ವಲ್ ಇದೇ ಇದೇ ನಮಗೆ ಜಾಸ್ತಿ ನೀರ್ ನೀರ್ ಮೂಲ ಮೂಲ ಸೌಕರ್ಯ ರೀ ಇದನ್ನ ಏನ್ ಮಾಡಾ್ತಿದೀ ಮಂದಿ ಯಥೇಛವಾಗಿ ಬೋರ್ವೆಲ್ ನ್ನ ಹಾಕಿ ಒಳಗಿರುವ ನೀರನ್ನು ತೆಗೆದು ಬ ಬಳಸ್ಕೊತಿದ್ದಾರೆ ಹ ಹಾಳು ಮಾಡ್ತಿದ್ದಾರೆ ಮುಂದಿನ ಜನಾಂಗಕ್ಕೆ ಅದು ಎಷ್ಟು ಕ್ರೂರ ಆಗ್ತೇತ್ ಅಂತಂದ್ರ ಗೊತ್ತಿಲ್ರಿ ಜನರಿಗೆ ಇದನ್ನ ನಾವು ಗೊತ್ತಿಲ್ರಿ ಇದನ್ನ ನಾವು ಜಾಗೃತಿ ಮೂಡ್ಸ್ಬೇಕ್ರೀ ಮಂದಿಯಲ್ಲಿ ಜಾಗೃತಿ ಮೂಡಿಸಿದ್ರೆ ಮಾತ್ರ ಏನಾರ ಒಂದು ಮಾಡ್ಬಹದು
ಹಿತುಮಿಿತವಾಗಿ ಬಳಸದಲ್ರ ನೀರ್
ಪ್ರಿಯಾ ಮನ್ನೋಡ್ರಿ ಅಲ್ಲಿ ಯಾವುದೇ ದೇವಸ್ಥಾನದ ಲಾಸ್ಟ್ ಅಭಿಷ ಅ ಕೊನೆಯ ಅಭಿಷೇಕ ಎಂದು ಎಂದು ಹನ್ನೆಂದು ನದಿ ಗಂಗಾ ನದಿ ಗಂಗಾ ನದಿಗೆ ಹರಸರಿ ಇದರಿಂದ ನೀರಿನ ಮಾಲಿನ್ಯ ಆಗತ್ರಿ ನೀರಿನ್ ಮಾಲಿನ್ಯ ಆಗ್ತ ರಿ ಅದು ಹಾಲ್ನಾಗ ಏನ್ ಇರ್ತೈತ್ರಿ ಪ್ರೋಟೀನ್ ಅಂಶ ಇರೋದ್ ಕಾರಣ ಅದು ಹೊಡೆದಿಲ್ರರಿ ಅದು ನೀರಿನಲ್ಲಿ ಅಲ್ಲಿ ಜಲ ಚರಗಳ ಏನ ಇರ್ತಾವ್ರೀ ಹ್ಮ ಸೂರ್ಯನ್ ಕಿರಣಗಳು ಮುಟ್ಟೋದಿಲ್ಲರಿ ಮುಟ್ಟೋ ಕಾರಣ ಜಲಚರ ಸಾಯ್ತ ರೀ ಜಲಚರ ಸತ್ತ ಹೋಗೋದ್ರಿಂದ ನಮ್ಮಲ್ಲಿ ನಮ್ಮಲ್ಲಿ ಏನುತ್ತೆ ಅಂದ್ರೆ ನಮಗೆ ಊಟದ ಮೀನುಗಳ ತೊಂದರೆ ಮೀನ ಮೀನ ಅಲ್ಲಿಂದ ನಮ್ಮ ಬಹಳಷ್ಟು ನಮ್ಮ ಜನಾಂಗದವ್ರು ಅದ್ರ ಮೇಲೆ ಬಾಳ್ತಿರ್ತಾರಿ ಮೀನುಗಾರಿಕೆ ಇಂಥವೆಲ್ಲಾ ಮಾಡಿ ಬದುಕ್ತಿರ್ತಾರೆ ಅಂತಲ್ಲಿ ನಾ ನಮ್ಮೆ ಆರ್ಥಿಕವಾಗಿ ಆರ್ಥಿಕವಾಗಿ ಹಿಂದುಳೆಯದು ಕಲ್ಲಿನ
ಅಲ್ಲಿಂದ ಜಲಚಾರಗಳು ಇರ್ತಾರ ಹೌದ್ರೀ ಅದನ್ ಅದೇ ಗಂಗಾ ಮತ್ ಏನಂದ್ರ ಅದೊಂದು ಅದು ದೇವರು ಇಲ್ ಅ ಆ ಗಂಗಾ ಮತ್ತೆ ನಾವ್ ಸುದ್ದಿ ಸುದ್ದಿ ಇಟ್ಕೊಳಲ್ರರಿ
ಹೌದ್ರಿ ಹಿಂದಿನ ಕಾಲದಲ್ಲಿ ಹೆಂಗಿತ್ತಂದ್ರಿ ಗಂಗಾ ಗಂಗಾ ಅಲ್ಲಿ ಮುಳಗಿ ಆದ್ರೆ ಪಾಪ ಹೋಗ್ತಾವಂತ ಇದದ ಕ ಅಂದ್ರ ಅಲ್ಲಿ ಜನ ಜನಸಂಖ್ಯೆ ಕಡಿಮೆ ತ್ರಿ ಕಡಿಮಿ ಸ್ವಚ್ ಐತ್ರಿ ಹ ಸ್ವಚ್ಛ ಇದ್ದ ಕಾರಣಕ್ಕ ಅಲ್ಲಿ ಮುಳುಗಿ ಎದ್ರುನು ಪಾಪ ಹೋಗ್ತಾವಂತ ಒಂದು ನಂಬಿಕೆ ಇತ್ರಿ
ನಂಬಿಕೆ ತ್ರಿ ಅದು ನಂಬಿಕೆ
ನಮ್ಮ ಈಗ ಈಗಿನ ಕಾಲದಲ್ಲಿ ಜನಸಂಖ್ಯೆ ಜಾಸ್ತಿ ಆಗೇತ್ ಜನಸಂಖ್ಯ್ಯಾ ಜಾಸ್ತಿ ಆಗೈತ್ರಿ ಇವು ಪ್ರತೊಬ್ರು ಮುಳುಗ ಎದ್ರೆ ಮುಳುಗಿ ಎದ್ರೆ ನಮ್ಮಲ್ಲಿ ನಾವು ಎಷ್ಟು ನೈರ್ಮ್ಯಲ ಮ ಹೊಂದಿದ್ರುನು ನಮ್ಮಲ್ಲಿ ಸ್ವಲ್ಪ ಸೂಕ್ಷ್ಮಾಣ ಜೀವಿಗಳು ಇದ್ದೇ ಇರ್ತಾವ್ರೀ ಸೂಕ್ಷ್ಮಾಣ ಜೀವಿಗಳು ನಾ ನೀವು ಈ ಮಣ್ಣಿನಲ್ಲಿ ನಾವು ಒಂದು ಹಿಂದಿನ ತ ಅಂತ ನಮ್ಮ ಮೈ ಅನ್ನೋದು ಒ ನಮ್ಮನಿ ಮಂಡ್ಲಿಂದ ತಯಾರಾಗಿರ್ತಿದ್ರಿ ಅದ್ರಲ್ಲಿ ಬಾಳ ಬಹಳಷ್ಟು ಸೂಕ್ಷ್ಮಣಿ ಹೊಂದಿರ್ತವ ಅಂತ ಸೂಕ್ಷ್ಮ ಮಣ ಜೀವಿಗಳನ್ನು ನೀರಿನಲ್ಲಿ ಎದ್ದಿದ್ರೆ ಆ ಆ ಸೂಕ್ಷ್ಮಾಣ ಜೀವಿ ನೀರಿನಲ್ಲಿ ಬೆರೆತು ಜಲಚರಗಳುಂದು ಹಾ ಜಲಚರದಲ್ಲಿ ನಿ ಜಲದಲ್ಲಿ ಬೇರೆ ಬೇರೆದುು ಜಲ ಜಲಚರಗಳು ಅದನ್ನ ಸೇವಿಸಿ ಅದು ಹಾನಿ ಉಂಟಾಗ್ತತ್ರಿ
ಹೌದ್ರಿ ಹಿಂಗ ಹಾನಿ ಉಂಟಾಗಿ ಜಲಚರಗಳು ಅದ್ರ ಅದ್ರ ಜನಸಂಖ್ಯೆ ಕಡಿಮೆ ಆಗ್ತೈತ್ರಿ ಅದ ಕಡಿಮೆ ಆದಗೇನೆ ಈಗ ನೋಡ್ರಿ ಅ ಮೀನುಗಾರಿಕೆ ಅ ಕಡಿಮೆ ಆಗ್ತತ್ರಿ ಮತ್ತೆ ನಮ್ಗೆ ಇ ರೀ ಅವು ಜಲ ಇತ್ತೀಚಿಗೆ ಅಂತರು ನ ಪರಿಸರ ಮಾಲಿನ್ಯ ಅಂದ್ರೆ ನೀರಿನ ಮಾಲಿನ್ಯ ಹೆಚ್ಚಾಗಗ್ತದೆ ಈಗ ನೋಡ್ರಿ ಒಬ್ಬ ಸ್ವಲ್ಬ ಇದಾದ ವಿಜ್ಞಾನಿ ಅದನ್ರಿ ಅವನು ಟೆಂತ್ ಇಂತ ಮೊ ಮೊಸಳೆ ಮತ್ತ ಮೊಳೆ ಸರೋವರು ಇ ಕಿಸಿಂದ ನೀ ಈಸಿ ಆಡ್ ಬರ್ತಾನಂತ್ರಿ ಅಲ್ಲೆಲ್ಲಿ ಎಲ್ಲ ಈಸಿ ಆಡ್ ಬಂದು ನಮ್ ಗಂಗಾ ನದಿಯೊಳಗೆ ಅ ಫಸ್ಟ್ ಗಂಗಾ ನದಿನ ಪರೀಕ್ಷ ಪರೀಕ್ಷಣೆ ಮಾಡ ನಂತ್ರಿ ಅವ್ನ್ ಲ್ಯಾಬ್ ಒಳಗೆ
ತನಿಕವಾಗಿರಿ ಬಿಓಡಿ ಲೆವೆಲ್ ಅಂತ ಕರೀತಾರೀ ಅದನ್ನ
ಅದ ರೀ ಅದನ್ನ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡ್ತಾರೆ ಹಾ ರೀ ಅದು ಪರೀಕ್ಷೆ ಮಾಡಿಂದ ಅವಾಗ
ಯಥೇಚ್ಛವಾಗಿ ಕಂಡ ಕಂಡೈತ್ ಅದು ಯಥೇಛವಾಗಿ ಕಂಡಿದ್ದಕ್ಕೆ ಅವರು ಈ ಇದರಲ್ಲಿ ಇದು ನೀ ಕುಡಿಯೋದಕ್ಕೆ ಹೋಗ್ಲಿ ಜಳಕ ಮಾಡೋದಕ್ಕೂ ಸರಿ ಇಲ್ಲ ಅಂತಂದು ಅವರು ವೈಜ್ಞಾನಿಕವಾಗಿ ಯೋಗ್ಯ ಅವಲ್ಲ ಅಂದು ವೈಜ್ಞಾನಿಕ ಆ ತಿಳಿಸಾರೆ ವೈಜ್ಞಾನಿಕವಾಗಿ ತಿಳ್ಸಾರ ಇವರು ಆದ್ ಆದ್ರೂ ಬಹಳಷ್ಟು ಮೂಢನಂಬಿಕೆ ಕ ಜನಾಂಗದವ್ರು ಹೋಗಿ ಅದ್ರಲ್ಲಿ ಎದ್ದು ಅದ್ರಲ್ಲಿಂದ ಬಹಳಷ್ಟು ಹಾನಿ ಉಂಟಾಗ್ತದೆ ಆರೋಗ್ಯಕ್ಕೆ ಅದನ್ನ ನಾವು ಜಾಗೃತಿ ಮೂಡಿಸಿ ಇಂಥವೆಲ್ಲ ಅಂದ್ರೆ ವೈದ್ಯಕೀಯ ವೈದ್ಯಕೀಯ ಏನ್ ಸೌಲಭ್ಯ ಸವಲತ್ತುಗಳು ಮಂತ್ರಿಗಳ ಇರ್ಲಿ ಯಾವದೇ ಇರ್ಲಿ ಯಾವ್ದ್ರೆ ಹ್ಮ ಯಾರೇ ಇದ್ರ ಜಾಗೃತಿಯನ್ನು
ಹೌದೌದು ಹಾ ಏನ್ ಮಾಡಕ್ ಸರಿ ತವ್ರರಿ ನೆಕ್ಸ್ಟ್ ಮಾತಾಡ ತವ್ರ
ಹ